ಹಲೋ ಕೇಳಿಸ್ತಾ ಇದಯಾ ಹಾ ಏನ್ ಮಾಡ್ತಾ ಇದ್ದೀರಾ
ನಾವು ಆಯ್ತ ಅಕ್ಕ ನಿಮ್ದು
ಹ ನಂದು ಆಯ್ತು ಮನೇಲಿ ಯಾರ್ಯೀತಿ ಇದೀರಾ ನೀವು
ನಾವು ನಮ್ಮತ್ತೆ ನಮ್ಮ ಮಾವ ತಮ್ಮವ ಅವುರ್ ತಾಯಿ ನಮ್ಮೆಲ್ ಹಸ್ಬೆಂಡ್ ನಾನ ಇಬ್ಬರು ಮಾ ಅಷ್ಟೇ ಕ
ಸರಿ ಸರಿರಿ ಏನ್ನು ಹ್ಮ್ ಹ್ಮ್ ಹ್ಮ್ ಫ್ಯಾಮಿಲಿ ಎಲ್ಲಾ ಇದೀರಾ ಹ್ಮ್ ನಾವು ಇಬ್ಬ ಮೂರ ಜನ ಇರೋದು ಜಾಯಿಂಟ್ ನಿಮ್ದು ಜಾಯಿಂಟ್ ನಾವವು ಫಸ್ಟ್ ಅಲ್ಲೇ ಇದ್ದ ಇ ತೋಟದಲ್ಲಿ ಇವಾಗ ಟೂ ಇಯರ್ಸ್ ಆಯ್ತು ಇಲಿಗ್ ಬಂದು ಎರಡ್ಡು ವರ್ಷ ಆಯ್ತು ನನ್ ಮಗದ ಸ್ಕೂಲಿಗೋಸ್ಕರ
ಅ ಏನ್ಲಕ
ಸೌಂಡ
ಹ್ಮ್ ಸೌಂಡ
ೋಟ್ ಬ್ಯಾಂಗ್ ಫಸ್ಟ್ ಅದೇ- ಅದೇ
ಹ್ಮ್್ಮ
ಫಸ್ಟ್ ಬ್ಯಾಂಗ್ಳೂರಲ್ಲಿ ಇದ್ವಿ ಆ ಕೊರೋನಾ ಟೈಮ್ ಅಲ್ಲಿ ಈ ಕಡೆ ಬಂದ್ವಿ ಆ ಕೊರೋನಾ ಟೈಮ್ ಅಲ್ಲಿ ನನ್ ಮಗ ಹಾ ಹೌದು ಇದು ಇಲ್ಲ ಅಂದಿದ್ರೆ ಅಲ್ಲೇ ಇರ್ತಾ ಇದ್ವಿ ಮಕ್ಕಳ ಎಜುಕೇಶಷನ್ ಚನ್ನಾಗಿ ಇರ್ತಾ ಇತ್ತು ಇಲ್ಲಿ ಸ್ಕೂಲ್ ಗಾಕ ಕ ಬೇಜಾರಾಗುತ್ತೆ ಯಾವ್ ಸ್ಕೂಲನು ಅಷ್ಟ್ರಲ್ಲೇ
ಹ್ಮ್
ಹ್ಮ್ ಅಷ್ಟು ಟೀಚಿಂಗ್ ಮಾಡಲ್ಲ ಮೇನ್ ಮಕ್ಕಳು ಇಂಗ್ಲಿೀಷ್ ಕಲಿೀಬೇಕು ಇಂಗ್ಲಿೀಷ್ ಮಾತಾಡ್ಬೇಕು ಅಂದ್ರೆ ಎಲ್ಲಾ ಬೆಂಗ್ಗಳೂರು ಮೈಸೂರ್ ಅಷ್ಟೇನೆ
ಯಾಕಕ್ಕಂಗಂತೀರ ಇಲ್ಲೂ ಚೆನ್ನಾಗ್ ಮಾಡ
ನೋಡೋಣ ಈ ಅದೇ -ಅದೇ ನೋಡಣ ವಿವೇಕಾನಂದ ಹಾಕ ಇಂರ್ನ್ಯಾಷನಲ್ ಸ್ೂಲ್ಐ ಸಿ ಐ ಸಿ ಅನ್ಬಿಟ್ಟು ಅಲ್ಲಾಕಿದ್ ನಾವು ಎಲ್ ಕೆ ಜಿ ಕೆಜಿ ನನ್ ಮಗ ಹ ಏನಿಲ್ಲ ಅಲ್ಲಿ ಓದ ಮಕ್ಕಳು ಮಾತ್ರ ಓದುತ್ತಾರೆ ಓದ್ದೇ ಇರೋಿಗೆ ಏನು ಟೀಚಿಂಗ್ ಏನ್ ಮಾಡಲ್ಲ ಅವ್ರು ಏನ ಹೇಳ್ಕೊಡಲ್ಲ ಆಮೇಲೆ ಟೀಚರ್ಸ್ಗಳನ್ನ ಸರಿಯಾಗಿ ಬೆಂಗ್ಗಳೂರಲ್ಲ ಇ ಎಲ್ ಕೆಜು
ಹ ಹಾ ಇಲ್ಲ ಹ್ಮ್ ಹ್ಮ್ ಹ್ಮ್
ಅಲ್ಲಿ ಸರಿ ಬರಲಿಲ್ಲ ಯಾಕೋ ಟೀಚರ್ಸ್ ಗಳು ಬೇಗ ಬೇಗ ಬಿಟ್ಟು ಹೋಗ್ತ ತಾರೆ ಒಳ್ಳೆಯವ್ರನು ಇರಿಸಕೊಳ್ಳಲ್ಲ ಈ ಪಿ ಯು ಸಿ ಗ್ರಿ ಮುಗಿಸ್ತಿರವು ಅವರು ಅವ್ರನ್ನ ಕರ್ಕೊಂಡ್ರೆ ಅವ್ರ ಏ ಹೇ ಅವ್ರು ಓದಿರೋದನ್ನ ಮಾತ್ರ ಹೇಳ್ಕೊಡಕ್ ಸಾಧ್ಯ ಅವ್ರು ಹ್ಮ್ ಟೀಚರ್ಗೆ ಎಂತ ಓದಿರ್ತಾರಲ್ಲ ಈ ಬಿ ಎಡ್ ಆ ತರ ಎಲ್ಲಾ ಒದ ಓದಿರೋ ಹಳ್ಕೊಡ್ದು
ಹ ಆ ಈ ಸೈಡ್ ಏನ್ ಮಾಡ್ತಾರೆ ಗೊತ್ತಕ ಈಗ ಸೆಕೆಂಡ್ ಪಿಯು ಇರ್ತ ಸೆಕೆಂಡ್ ಪ್ಯು ಮೇಲೆ ಬಂದ್ ಬರ್ತಾರೆ ಟೆಂತ್ ಬೇಸಿಕ್ ಮೇಲೆ ಸೇರ್ಸ್ಕೋತಾರೆ ಅವರು ಸೇರ್ಸ್ಕೋತಾರೆ
ಹ ಅದೇ ಕಮ್ಮಿ ಸಂಬ್ಲ ಕೊಟ್ ಸೇರ್ಕೋತಾರೆ ಮಕ್ಳಿಗೆ ನ್ ಹೇಳ್ೊಡ್ ಎಲ್ ಕೆಜಿ ಉ ಕೆ ಜಿಿಗೆ ನಾವೇ ಬೇಕ ಟೆಂತ್ ಫೇಲ್ ಆಗ್ಲಿ ಪಾಸ್ ಆಗ್ಲಿ ಎಲ್ ಕೆಜಿ ಉ ಕೆಜಿ ಮಕ್ಳಿಗೆ ನಾವೇ ಹೇಳ್ಕೊ ಬಿಡ್ಬೋದು ಅಷ್ಟೆಷ್ಟು ಇಂಗ್ಲಿೀಷು ಮೆ ಎಲ್ಲ ಹೇಳ್ಕೊಡ್ಬೋದು ಆದ್ರೆ ಈ ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಗೆ ಅದ ಪಿ ಯು ಸಿ ಮಾಡಿರೋರು ಏನ್ ಹೇಳ್ಕೊಡ್ತಾರೆ ಅವರು ಅೇ ತಾನೇ ಓದ್ಬ ಬಿು ಬಂದಿತ ಹ್ಮ್ ಏನ್ ಹೇಳ್ಕೊಡ್ತಾರೋ ಏನೋ ಗೊತ್ತಿಲ್ಲ ಏನ್ ಮಾಡೋದು ಇಲ್ಲೆಲ್ಲ ಅಷ್ಟೇ ನೋಡೋಣ ಓದ ಮಕ್ಕಳು ಓದ್ತಾರೆ ಓದಲ್ಲ ಅಂತಲ್ಲ ಹ್ಮ್ ನೋಡ ವಿವೇಕಾನಂದ ಕ ಹಾಕಿದೀವಿ ಅನಿತನ್ ಮಕ್ಕಳು ಅಲ್ಲೇ ಇಬ್ರುನುವೆ ನನ್ ಮಗ ಪುನಃ ನಮ್ಮ ಅವ್ರಗೆ ಟೀ ಎಮ್ ಎಲ್ಲಾ ಅಲ್ಲಿಗೆ ಹಾಕ ಸರಿ ನೋಡೋಣ ನೋ ಆರ್ ತಿಂಗಗಳು ನೀವೇ ನೋಡ್ತೀರಾ ಇಂಪ್ರೂವ್ಮೆಂಟ್ ಯಾವತರ ಆಗ್ತಾರೆ ಮಕ್ಕಳು ನೋಡಿ ನೀವ ಅಂತ ಹೇಳಿದಿದ್ದಾರೆ ನೋಡೋಣ ಆರ್ ತಿಂಗಳಿಗೆ ಎಷ್ಟೆ ಇಂಪ್ರೂವಮೆಟ್ ಮಾಡ್ತೀವಿ ಇಂಪ್ರೂವ್ ಆಗ್ತ ನೋಡಿ ನೀವೇ ಗೊತ್ತಾಗತ್ತೆ ಆರು ತಿಂಗ್ಗಳವರ್ಗೂನು ಅಂತ ಹೇಳಿದಿದ್ದಾರೆ ನೋಡೋಣ ಸರಿ ಅಂತ ಹೇಳಿದ್ವಿ ನೋಡೋಣ ಆರ್ ತಿಂಗ್ಳಿಗೆ ಅದ ಏನ್ ರೆಡಿ ಮಾಡ್ತಾರ ಏನು ಅಂತ ನಮ ಮಕ್ಳ ಅವಾಗ್ಲೇ ಎಲ್ ಕೆಜಿ ಯು ಕೆಜಿಲಿ ಓದಿರ ಒನ್ ಟು ತ್ರೀ ಎಲ್ಲಾ ಮರ್ತ್ಕೊಂಡ್ ಕೂತಾರ ಇವಾಗ್ಲೇ
ಹ ಅದು ಹಂಗೆ ಕಲ್ಸಕೊಡ್ತಾ ಇರ್ತಾರಲ್ಲಾ ಹಂಗೆ ಮರ್ದ ಹೋಗುತ್ತೆ ರಜೆ ಬಂದ್ರೆ
ನಾವು ನಾವನ್ ಹೇಳ್ಕೊಳ ನಮ್ಗೆ ಬಿ ಪಿ ಶುಗರ್ ಬಂದು ಬಿಡುತ್ತೆ ಪಸ್ಟ್ ಟೈಮ್ ಕ ಬ ರೀ ಅಂದ್ರೆ ಬರಿಯಲ್ಲ ಓದು ಅಂದ್ರೆ ಓದ ಅದಲ್ಲ ಆಟ ಆಡ್ಬೇಕು ಹೋಗ್ಬೇಕು ಮಕ್ಳ ಜೊತೆ ಆಟ ಆಡ್ಬೇಕು ಹ್ಮ್ ಸ್ಕೂಲ್ ಹೋಗದ್ರೇನೆ ಅದ್ ಜ್ಞಾಪಕ ಇರೋದು ಸ್ಕೂಲ್ ಬಿಟ್ರೆ ಹೋಯ್ತು ಮನೇಲಿ ಎಷ್ಟೇ ಹೇಳ್ಕೊಡ್ತೀ ತಿಂದ್ರನು ಹು ಹು ನೀವು ಸೇರ್ಸ್ ಬಿಡೋದಲ್ವಾ ಇಲ್ಲೇ ಅವನ್ ಸಿಸ್ವರ್ಕ್ ಹೋಗ್ತಾರ
ಆ ಅಂಗನವಾಡಿಗೆ ಹೋಗ್ತಾ ಇದ್ರು ಇವಾಗ ಇನ್ನುೂ ಹೋಗಿಲ್ಲ ನಮ್ಮೂರಲ್ಲಿ ಹಬ್ಬ ಅಲ್ವಾ ಅದಕ್ಕೆ ಕ್ಕೆ ಹೋಗ್ಲಿಲ್ಲ ಅಬ್ಬ ಮುಗಸ್ಮ ಕಲ್ಸ ದೇಕು
ಸರಿ ಸರಿ ಮ ನೀವು ಮಲಯನಪುರದಲ್ಲಿ ಹೇಳುತ್ತೆ ಹೇಳಿ ಗೊಲುರುನಾ ಯ ದಿವಸ
ಇಲ್ಲ ಎಸಿ
ಹ ಸರಿ ಸರಿ ಕೇಳ್ದ ಅಲ್ಲಿ ನಾ ರಿಲಷೇನ್ ತಿನ್ಗೊಳ್ವಿ ಇದ್ವು ಗೊತ್ತೆ ಏನೋ ಅಂತ
ಯಾರು
ಅ ಅವರು ಬೆಂಗಳೂರಲ್ಲಿ ಇದಾರೆ ಆ ಕೊಡನೆ ಕುಂದ ದೊಡ್ಡಿಂದ ಅಲ್ಲಿಗ್ ಮದ್ವೆ ಆಗಿ ಇದ್ದರೆ ಅವರು ರಾಜ್ ರಾಜಿ ಅಂತ ರಾಜಮ್ಮನ ಏನೋ ಅವ್ರ ಹಸ್ಬೆಂಡ್ ಹೆಸ್ರು ಗೊತ್ತಿಲ್ಲ ಅವವು ಅವ್ರ ಮಕ್ಳ ಹೆಸರು ಮಗಳು ಸೌಮ್ಯ ಅಂತ
ಗೊತ್ತಿಲ್ಲ ಕ ಹ್ಮಹೂ ನ ನಮ್ಮೂರಲ್ಲಿ ಯಾರಾರಿದ್ರೂ ಸರಿಯ ಗೊತ್ತಿಲ್ಲ ಹ್ಮ್
ಅನಿತಾ ಹೆಂಗ್ ಫ್ರೆಂಡ್ ನಿಮ್ಗೆ ಎ
ಅವ್ರಳು ಬಂದ್ ಶೃತಿ ಯಿಂದನು ಆಶಾವರ್ಕರ್ಗೆ ಸೇರ್ಕೋಳ್ಳೋಣ ಅಂತ ಫೋನ್ ಮಾಡಿದ್ ಣ ಆವಾಗ ಚಿತ್ರ ಕ ಅವಕ್ಕನ್ ನಂಬರ್ ಕೊಟ್ಟಿದ್ರು.
ಚಿತ್ರ ಯಾರು.
ಚಿತ್ರ ಇಲ್ ಅಂಗನ್ವಾಡಿ ಟೀಚರು.
ಹೊ ಸರಿ ಸರಿ ಯೆತ ಒಬ್ರು ಪರ್ಚಯ ಇದ್ರು ತಮ್ಮಿಳಿನ್ಸು ಅವ್ರೇ ಸರಿ ಸ ಹಾ ಸರಿ ಸರಿ.
ಕೊಟ್ರು ನಿಮ್ಗ್ ಮಾಡ್ದೆ.
ಹ ದ್ದೆ ಮುಗ್ಸಣಾ ಕೊಡ್ತೀನಿ ಅಂತ ಹೇಳ್ ಹೇಳುದ್ರು. ನೆನ್ನೆನೆ ಫೋ ಕೊಟ್ಟಿದ್ ದಿನಿ ಅಂದ್ರು ನಿಮ್ದೇನಾ. ನಿಮ್ಗ್ ಹೌದು ಹೌದು ನಿನ್ನೆ ಮಾಡಿಲ್ಲ ನಿನ್ನೆ ಅವ್ರ್ ವರ್ಗಿತ್ತಿ ಕೊಡ್ತೀನಿ ಅಂತ ಹೇಳಿದ್ರು ಮಾಡಿದ್ರು ಪಾಪ ಅವ್ರ ಮಗು ಇದ್ ದೆ ಅವ್ರಗೆ.
ನಾನು ಅವ್ರಗ್ ಮಾಡ್ದೆ ಅವ್ರ್ ತೆಗಿಲೆಯಿಲ್ಲ.
ಹಾ ಅಂಜಲಿ ಅಂತ. ಒನ್ನ ಮಾಡ್ದೆ ಅವ್ ಪಾಪ ಅವ್ಳೇ ಮಾಡ್ ದ್ಲು ನಾನ್ ಈ ಕಡೆಯಿಂದ ಮಾಡ್ ಕೆ ನಾನು ಒಂದ್ ಸ್ವಲ್ಪ ಬಿಝೀ ಇದ್ದೆ. ಮನೆಗ್ ಯಾರೊ ಬಂದಿದ್ರು. ಇನ್ನ ಅವ್ರಿದ್ಕೊಂಡು ಹೆಂಗ್ ಮಾತಾಡಕ್ಕಾಗುತ್ತೆ ಅಂದ್ಬಿಟ್ಟು. ಸುಮ್ನೆ ಅದೆಪ್ ಪುನಃ ಕಾಲ್ ಮಾಡ್ದೆ ನಾಳೆ ಮಾಡ್ತೀನಿ ಅಕ್ಕ ಅಂದ್ಲು ಅಷ್ಟೇ. ಮಗು ಇದೆಯಲ್ವಾ ಸಿಕ್ ಇವಾಗ್ ಒಂದ್ ವರ್ಷ ಏನೊ ಹ್ಮ್. ತ್ತೆ.
ಸರಿ ಅ
ಮತ್ತೆ ಅಡ್ಗೆ ಮಾಡ್ಬೇಕಾ ಸಾಯಂಕಾಲಕ್ಕೆ.
ನಮೂರಲ್ ರಿಲೇಷನ್ ಇದ್ದಾರೆ ಅಂತ ಅಂತೀರಾ ಹಬ್ಬ ಇದ್ಯಲ್ಲ ಬರಲ್ವಾ.
ಹು ಹು ಅವ್ರು ಅಂದ್ರೆ ಇವಾಗ್ ಒಂದ್ ಸ್ವಲ್ಪ ಇದು. ಬೆಂಗ್ಳೂರಲ್ ಇದಾರೆ ಅವ್ರು. ಬರಲ್ವೇನು ಮನೆ ಇಲ್ಲ ಅವ್ರಿಗೆ ಇವಾಗ್ ಸದ್ಯಕ್ಕೆ.
ಇಲ್ವಾ.
ಹ ಹ ಮನೆ ಏನೋ ಎಲ್ಲಾ ಇದಾಗಿರ್ಬೇಕು.
ಹಾ
ಆ ಅವ್ರಂದ್ರೆ ತುಂಬಾ ದೂರುದ್ ರಿಲೇಷನು ನಮ್ಗೆ.
ಆ ಹುಹ್.
ಇದ್ದಾರ್ ಅಲ್ಲಿ ಆ ಊರು ಅಂದ್ರಲ್ಲ ನಿಮ್ಗ್ ಗೊತ್ತಿರುತ್ತೇನೋ ಅಂಬುಟ್ಟು ಕೇಳ್ದೆ ಅಷ್ಟೇ.
ನನ್ಗೆ ಆ ಮಾರಿ ಹಬ್ಬನೇ ಅಕ್ಕ ಸಿಂಪಲ್ ಆಗ್ ಮಾಡ್ ತರ ಗ್ರ್ಯಾಂಡಗಲ್ಲ.
ಸರಿ ಸರಿ ಸರಿ.
ಕೆ ಸಿಂಪಲಾಗ್ ಮಾಡೋಣ ಅಂತ ಮಾಡ್ತಿದ್ದಾರೆ.
ಸರಿ ಸರಿ. ಹ್ಮ ನೀವು ಆಶೆ ಕರ್ತೆಕ ಹೋಗಿದ್ರಾ.
ಇಲ್ಲ ಕ್ಕ ಹೋಗಿಲ್ಲ. ಹೋಗಣ ಅಂತ್ ಕೇಳಿದ್
ಅವ ಅವೆಲ್ಲ ಸ್ ತುಮ್ ಸುಮ್ನೆ ಮಕ್ಳ್ ಇಟ್ಕೊಂಡ್ ಕಷ್ಟ.
ಹ ಹೋಗಲ್ಲ ನನ್ ಸುಮ್ನೆ ಕೇಳಿದ್ದು ಇದ್ಯ ಏನು ಅಂತ. ಅದಕ್ಕೆ ಅವಾಗ್ವಾಗ ಮೀಟ್ ಟಿಂಗ್ ಹೋಗ್ಬೇಕಂತೆ ಯಾರು. ಹೋಗಕ್ ಆಗಲ್ಲ ಅಡ್ಜಷ್ಟ್ ಆಗಲ್ಲ.
ಸಂಬ್ಳ ಸರಿಯಾಗಿ ಹಾಕ್ ಕಲ್ಲ ಒನ್ನೊಂದ್ಸಾರಿ ಆ ಸೊ ಹು ಅ ಎಲ್ ಕರಿತಾರೊ ಅಲ್ ಹೋಗ್ಬೇಕು ಸುಮ್ನೆ ಮಕ್ಳು ಇಟ್ಕೊಂಡು ಹೋಗಕ್ ಆಗಲ್ಲ ಮಕ್ಳು ಏನಿದ್ರು ದೊಡ್ಡವ್ರ ಆಗ್ಬೇಕ್. ಹೂ ನಾಬ್ ಹೋಗ್ಬೇಕ್ ಕೆಲ್ಸುಕ್ಕೆ. ಹ್ಮ್ ಅದೇ ಬೆಂಗ್ಳೂರು ಮೈಸೂರ್ ಆದ್ರೆ ಮನೇಲ್ಲೇ ಕುತ್ಕೊಂಡ್ ಕೆಲ್ಸ ಮಾಡ್ಕೊಬೊದು ನನ್ಗೆ ಇಡು ಕುಚ್ಚಾಕದ್ ಬರುತ್ತೆ. ಸೀರೆಗೆ ಸೀರೆಗೆ ಸೀರೆಗೆ ಹ್ಮ್ ಕ್ರೋಶ ಮತ್ ಮತ್ತೆ ಎಲ್ಲಾ ತರದ್ದುನು. ಯಾರು ಕೂಡವ್ರ್ ಇಲ್ಲ ಎಲ್ಲಾ ಅಲ್ಲೆಲ್ ಇಲ್ ಅಡ್ಜಸ್ಟ್ ಆಗ್ಬಿಡ್ತಾರ ಇಲ್ಲಿ.
ಟೈಲರಿಂಗ್ಸ್ ಎಲ್ಲ ಇವಾಗ್ ಜಾಸ್ತಿ ಆಗೋದ್ರು.
ಹೌ ಇ ಇಲ್ ಅಲ್ಲಲ್ಲಿ ಅಡ್ಜಸ್ಟ್ ಆದೆ ಬೆಂಗ್ಳುರ್ ಆದ್ರೆ ಯಾರಾದ್ರು ಅಲ್ಲಿ ತುಂಬಾ ಹೆವಿ ಜನ ಕೊಡ್ತಾರೆ ಅಲ್ಲಿ. ಹ್ಮ ಆಗೋ ಏನಾರು ಮನೇಲಿ ಹ ಎಷ್ಟು ಬೇಬಿ ಕುಚಾದ್ರೆ ನೂರ್ ಐವತ್ ತಿಂದ ಸ್ಟಾರ್ಟ್ ಆಗುತ್ತೆ. ನೂರೈವತ್ ಇನ್ನೂರು ಇನ್ನೂರೈವತ್ತು ಅದ್ ಕ್ಕದ್ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಯಾವ್ ತರ ಹಾಕ್ತಿವಿ ಮಣಿ ಎಲ್ಲ ಸೇರ್ಸಿ ಆ ಕ್ರೋಶ ಕುಚ್ಚೆಲ್ಲ ಹಾಕಿದ್ರೆ ಹ ದ್ರು ಮೇಲ್ ಡಿಪೆಂಡ್ ಆಗುತ್ತೆ ಯಾವ್ ತರ ಕೇಳ್ತಾರೆ ಅದ್ರ ಮೇಲೆ ದುಡ್ಡು ಹ್ಮ್.
ದ
ಹ್ಮ ನೀವು ಟೈಲರಿಂಗ್ ಏನಾದ್ರು ಕಲ್ತಿದ್ದೀರಾ.
ತೆ ಇಲ್ಲ.
ಅಯ್ ಹಃ ನನ್ ಹತ್ರ ಮಿಸಿನ್ ಇದೆ ಅದ್ ಆದ್ರೆ ನಮ್ದ್ ಮಾತ್ರ ಬೇಕು ಅಂದ್ರೆ ಎಮರ್ಜೆನ್ಸಿಗ್ ಹೋಲ್ಕೊಳ್ಳೋದು ಮಾಡೋದು ಮಾಡ್ತಿವಿ. ಹ್ಮ್ ಹ್ಮ್. ಬೆಂಗ್ಳೂರಲ್ಲಿ ಬರೀ ಅದಿದುಷ್ ಟಿಚ್ ಹಾಕೊಳಕ್ಕೆ ಈ ನೈಟಿಗಳ್ಗೆ. ಹಾ ಅದ್ ಲ್ಟ್ರೇಷನ್ ಮಾಡಕ್ಕೆ ಪುನಃ ಇದು ಸ್ಲೀವ್ಸ್ ಜಾಯಿಂಟ್ ಮಾಡಕ್ ಯಾವತ್ರಲ್ಲೇ ದುಡ್ ಸಂಪಾದನೆ ಮಾಡ್ಬಿಡ್ಬೋದು.
ಹ ಹಃ ಹಾ.
ಇಲ್ಲಿ ಏನಿದೆ ಸುಮ್ನೆ ತಿನ್ನು ಉಣ್ಣು ಹೋದ್ರೆ ಅದೇ ಗದ್ದೆ ಕೆಲ್ಸಕ್ ಹೋಗ್ಬೇಕು ಹೊಲ್ದ್ ಕೆಲ್ಸಕ್ಕೆ ಬರ್ಬೇಕು. ಅದು ಎಂಟು ಗಂಟೆಗೆ ಹೋಗ್ಬೇಕು ಮಕ್ಕಳ್ನ ಯಾರ್ ರೆಡಿ ಮಾಡ್ ಕಳುಸ್ತಾರೆ?
ಹ್ಮ್
ಫ್ಯಾಮಿಲಿ ಆದ್ರೆ ಓ ಯ ನಮ್ ಅತ್ತೆನೋ ಯಾರಾರು ನೋಡ್ಕೋತಾರೆ ಮಾಡ್ತಾರೆ ಅನ್ಬೋದು ಒಬ್ಬೊಬ್ರೆ ಇದ್ದಾಗ್ ಯಾರ್ ನೋಡ್ಕೋತಾರೆ?
ನೋಡ್ಕೊಳ್ಳದ್
ಹ್ಮ್ ಹ್ಮ್ ನಾವೇ ನೋಡ್ಕೋಬೇಕು. ಬೆಂಗ್ಳೂರ್ಗ್ ಹೋಗಣ ಅಂದ್ರೆ ಇಲ್ಲಿ ಇವ್ರಿಗೆ ಅಲ್ಲಿ ಕೆಲ್ಸ ಸಿಕ್ಕಲ್ವಲ್ಲ ಸಿಕ್ಕುತ್ತೆ ಆದ್ರೆ ಮನ್ ಮನೆ ಬಾಡ್ಗೆ ರೇಷನ್ನು ಅದು ಇದು
ಕಾರ್ ಡ್ರೈವಿಂಗೂ ಬೋದಲ್ಲ ಯಾದಾರ ಹಾಸ್ಪಿಟ್ಲ್ ಹತ್ರ ಹಾಂ ಅಮೌಂಟ್ ಜಾಸ್ತಿ ಇರುತ್ತಲ್ಲ.
ಟ್ರಾಫಿಕ್ಕೂ ಇಲ್ಲಾದ್ರೆ ಅಲ್ಲಿ ಇಲ್ಲಿ ಬೇರೆ ಕಡೆ ಲಾಂಗು ಹೋಗ್ತಾರೆ ತಮಿಳ್ನಾಡ್ ಇಲ್ಲಾ ಮೈಸೂರು ಬೆಂಗ್ಳೂರು ಇಲ್ಲೇ ಲೋಕಲ್ಲು ಎಲ್ ಎಲ್ಲಾ ಕಡೆನೂ ಹೋಗ್ತಾರೆ. ಅಲ್ಲದ್ರೆ ಅಜ್ಜಜ್ಜಕ್ಕೂ ವಯ್ ಇವಾಗ್ ಹೋಗ್ ಈ ಮಾತಾಡಷ್ಟ್ ರಲ್ಲಿ ಎರಡ್ ಮೂರ್ ಟ್ರಾಫಿಕ್ ಬಂದ್ಬಿಟ್ಟಿರುತ್ತೆ ಹ್ಮ್.
ಮತ್ತೆ ಹ್ಮ್. ಅಡ್ಗೆ ಮಾಡ್ಬೇಕಾ.
ಹೈ ಹೌದು ಅಕ್ಕ.
ಹ್ಮ ಸರಿ ಸರಿ ಆ ಸರಿ.
ಇಗ್ ಮಾಡಗ್ಲಾ.